ಸೊ
ಹ್ಮ್ ಹ್ಮ್ ಹ್ಮ್
ಕೇಳಿಸ್ತಿದೆ
ಹಾ ಕೇಳಿಸ್ತಿದೆ
ಏನ್ ಮಾಡ್ತಿದ್ರಿ
ಹ್ಮ್ದೆ
ಸ್ವಲ್ಪ ಜೋರಾಗಿ ಮಾತಾಡಿ
ಹ್ಮ
ವಿ ಚ್
ನಿದ್ದರಿ
ಟು ಮಾಡ ಹಾ ಹಲೋ
ಮೂ
ಹಾ
ಮ ಮಾಡ್ತ ಹ್ಮ್ ಹ್ಮ
ಚು
ಕೇಳಿಸ್ತಿದ್ಯಾ
ಕೇಳಿಸ್ ಸೀಲ್ ಕಮ್ಮಿ ಕೆಲ್ಸಿಯ ಸ್ವಲ್ಪ್ ಜೋರಾಗಿ ಹೇಳು
ಇ ಎ ಬಾಕಸ
ಹಲೋ
ಏನಂದ್ರಿ
ಜಾಸ್ತಿ ಕಮ್ಮಿ ಕೆಸಸಲ್ಲ ವೈಸ್ ಎಲ್ಲಾ
ಹ್ಮ
ಹೇಳಿ
ಎ ಕೇಳ ಸಿ
ಅಂದ್ರೆ ಸ್ವಲ್ಪ ಜಾಸ್ತಿ ಕಮ್ಮಿ ಸೌಂಡು
ಹೌದಾ
ಅದು ವಿಚಾರಣೆ ತಂತ್ರಜ್ಞಾನ ಜಾಸ್ತಿ ಎಲ್ಲರೂ ಇದಿಲ್ಲ ಅಂತ ಇದ್ರಲ್ಲ ಲಾಮುಣಿಜಿ ಜಾಸ್ತಿ ಇದಾಗಬಿಟ್ಟಿದ್ದಾರೆ
ಹೌದು ಅದಿಂದ ನಮ್ಗೆ ಎಷ್ಟೆಲ್ಲಾ ಉಪಯೋಗ ಇದೆ ಅಂದ್ರೂ ದುರುಪಯೋ
ಹೂ ದುರುಪಯೋಗ ನೋಯಿದೆ ಉಪಯೋಗ ನಾವು ಹೆಂಗ್ ಬಳಸ್ತಿವಿ ಅದ್ರ ಮೇಲೆ ಆಗುತ್ತೆ ನಾವು ಚೆನ್ನಾಗ್ ಬಳಸ್ಕೊಂಡ್ರೆ ಚೆನ್ನರುತ್ತೆ ಕೆಟದಾಡಿ ಕೆಯದಾಗಿರುತೆ
ಎಲ್ಲರಿಂದ ಒಂದ್ ವಿಷ ತಿಳ್ಕೊಂಡಬೇಕು
ಏನಂದ್ರಿ
ಆಗಿನ ಕಾಲದಲ್ಲಿ ತಂತ್ರ ಜ್ಞಾನ ಯಿರಲಿಲ್ಲ
ಜಾಸ್ತಿ ಸಮಯ ಆಗದು
ಒಬರತ್ರ ಆದ್ರೂ ಒಬ್ಬರತ್ರ ಕೇಳಿ
ಹಾ ಹಿಂಗೆಲ್ಲಾ ಮಾಡ್ ತಿನ್ಕೊಂತಿದ್ರು ಇವಾಗ ಯಾರಿಗೂ ಕೇಳಲ್ಲ ಫೋನ್ ಮಾಡ್ಬಿಡ್ತಾರ ಅಷ್ಟೇ
ಹ್ಮ ಅದು ಸಂಭಾಷಣೆ ಸಂಭಾಷಣೆ ಆಗ್ತಿತ್ತು ಜನಗಳ್ದು ಜನ ಮತ್ತೆ ಜನಕ್ಕೆ ಮುಖ ಪರಿಚೆಯಾಗಿ ಪರ್ ಸಂಭಾಷಣೆ ನೆಡೀತಿತ್ತು ಆದ್ರೆ ಇವಾಗ ಏನೇ ಆದ್ರೂ ತಿಲ್ ಬಂದ್ರೆ ಎಲ್ಲ ತಂತ್ರಜ್ಞಾನ ಬಳಸಬಿಟ್ಟು ಏನು ವಿತ್ನ್
ಸ್ವಲ್ಪ ಹೊತ್ತಲ್ಲೇ ಚಕ್ಕ ಹೋಗ್ಬಿಡ್ತಾರೆ ಯಾರ ಕೇಳಲ್ಲ ಏನು ಇಲ್ಲ ಏನು ಮಾತಾತೋಡಿಲ್ ಲ್ಲ ಏನು ಇಲ್ಲ ಈತರ ಎಲ್ಲ ಆಗ್ಬಿಟ್ಟದ್ದಾರೆ
ಸಂಭಾಷಣೆಗಳು ಕಮ್ಮಿ ಆಗ್ಬಿಟ್ಟಿದೆ
ಜಸ್ತಿ ಕಮ್ಮಿ
ಹೌದು ಹೌದು ನಮ್ಮ ತಂತ್ರಜ್ಞಾನದಿಂದ ಎಷ್ಟು ಎಲ್ಲ ಉಪಯೋಗ ಇದೆ ಅಂದ್ರೆ ಏನ್ ಬೇಕಾದ್ರರು ನಾವು ತಂತ್ರಜ್ಞಾನದಿಂದ ಪಡ್ಕೊಬಹುದು ತಿಳ್ಕೊಬೋದು
ಅದು ನಿಜ ಎಷ್ಟು ಎಷ್ಟು ಏನಾದ್ರೂ ತಿಳ್ಕೊಬೋದು ಆದ್ರೆ ಅದ್ರಿಂದ ಹೆಂಗೆ ಅಂದ್ರೆ ಮಾ ಜನ ಇಂದ ಜ ಜನಕ್ಕೆ ಎಲ್ಲಾ ಕಮ್ಮಿ ಆಗ್ಬಿಟ್ಟಿದೆ ಮತ್ತೆ ಹಿಂಗೆ ಅಂದ್ರೆ ಯಾರ್ದ ಯಾರು ಮುಖ ನೋಡಲ್ಲ ಮಾತಾಡಲ್ಲ ಈ ತರ ಆ ಗ್ಬಿಟ್ಟಿದ್ದಾರೆ ಎಲ್ಲಾ ಏನ್ ಇದಿದ್ರುನು ನಂಗೆ ಸಿಗ್ಬಿಡುತ್ತಲ್ಲ ಅಂತ ದುರಂಕಾರದಲ್ಲಿ ಆಗ್ಬಿಟ್ಟಿದ್ದಾರೆ
ಹ ಆಗಿನ ಕಾಲದಲ್ಲಿ ಆದ್ರೆ
ಹ
ಒಂತರ
ಹಾಯ್ ಜೋರಾಗ್ ಹೇಳ್ತೀರಾ
ಅಂದ್ರೆ ಆಗಿನ ಕಾಲದಲ್ಲಿ ತಂತ್ರ ಏನಾದ್ರು ತಿಳ್ಕೊಂಬೇಕು ಅಂದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ತ ತಿಳ್ಕೊತಿದ್ರು ಆದ್ರೆ ಇವಾಗ ಅಯ್ಯೋ ತಂತ್ರಜ್ಞಾನ ಇದೆ
ಹಾ ಅಂತ ಎಲ್ಲೊ ಹಾ ಈಗೆಲ್ ತಿಳ್ಕೊಬಹುದು ಸುಲಭವಾಗಿ ತಿಳ್ಕೊಭೋದು ಅಂತಾನೆ ಎಲ್ಲರೂ ಅ ಲೋಷನೆೆ ಮಾಡ್ತಾರೆ
ಹ ಅವ್ರತ್ರ ಏನ್ ತಿಳ್ಕೊಣದು ಅಂತ ಆಗ್ಬಿಟ್ಟಿದ್ದಾರೆ ಇವಾಗ
ಹೂ ಕೇಳಲ್ಲ ಏನು ಮಾಡಲ್ಲ ಅವ್ರ್ದವ್ರೇ ಅನ್ಕೊನ್ತಾರೆ
ಹ ಮನೆಯಲ್ಲೂ ಅಷ್ಟೇ ಏನಾದ್ರು ಕೇಳು ಏನಾದ್ರು ತಿಳ್ಕೊಮ್ಬೇಕು ಮನೆ ಕೇಳಿದೆ ಮನೆಯಲ್ಲೂ ಅಷ್ಟೆ ಅಯ್ಯೊ ಇರು ತಂತ್ರಜ್ಞಾನ ಬಲ್ಸ್ತೀನಿ ನಾನ್ ತಂತ್ರಜ್ಞಾನದಿಂದ
ಏನೇನ್ ಬೇಕಂದ್ರ ಸ ನ ತಂತ್ರಜ್ಞಾನ ಯಾವುದು ತರೆ ಏನೋ ಅವ್ರ ಅವ್ರ ಬುದ್ಧಿಯಿಂದ ಬಳ್ಸ ತಿಳ್ಕೊಮ್ಬೇಕು ಕಲಿಬೇಕು ಅಂತ ಏನು ಇ ಇಲ್ಲ ಇವಾಗೆಲ್ಲ ಹ ಬದಲಾಗಿಬಿಟ್ಟಿದ್ದಾರೆ ಜಾಸ್ ಇಲ್ಲ
ಹೇ ಆಸಕ್ತಿ ಏನಿಲ್ಲ ತಂತ್ರಜ್ಞಾನ ಬಳಕೆ ತಿಳ್ಕೊಂತೀನಿ ಬಿಡು ಅದ್ರಿಂದ
ಸ್ವಲ್ಪ ಜೋರಾಗ್ ಮಾತಾಡು
ಹ್ಮ ತ ತಸ್ಂನ ಅಂತೆ ಬಕೆಟ್ ಇಡಿ ಅಂತ
ಸ್ವಲ್ಪ ಜೋರಾಗಿ ಮಾತಾಡಿ ಜೋರಾಗಿ ಹಲೋ
ಅಗ
ಏನಂದ್ರಿ?
ಕಾಲ ಆ ತರ ಬದಲಾವಣೆ ಆಗ್ ಬಿಟ್ಟಿದೆ.
ಬದಲಾವಣೆ ಆಗ್ಬಿಟ್ಟಿದೆ ಹೆಂಗೆ ಅಂದ್ರೆ ಏನೇ ಇರ್ಲಿ ಬಿಡು ಫೋನಲ್ಲಿ ಸಿಕ್ಬುಡುತ್ತೆ ಯಾರ್ನ್ ಯಾಕ್ ನಾನ್ ಕೇಳೋದು ಯಾರತ್ರ ಕೇಳ್ ನಾನೇನ್ ಕಮ್ಮಿ ಆಗೋದು ಈತರ ಎಲ್ಲಾ ಅಂದ್ಬಿಡ್ತಾರೆ ಇವಾಗ, ಏನೇ ಇರ್ಲಿ ನಾನ್ ಎಲ್ಲಾ ನೋಡ್ಕೊಂತಿನಿ
ಹಾ ಹೌದು ಇವಾ
ಕೇಳಿ
ನಂಜನ್ ಊರಾ ಇರ್ತಾರೆ, ದೂರವಾಣಿ ಸಂಖ್ಯೆಯಿಂದಾನೇ ಕಾ ಫೋನ್ ಮಾಡಿ ವಿಚಾರಸ್ಕೊಂತಾರೆ
ಹ್ಮೂ ಈಗ ಪತ್ರೆ ಪತ್ರೆ ಅದ್ ಪತ್ರ ಅದು ಲೋನ್ದು.
ಅವ್ರೇ ಹೋಗಿ ಏನೋ ಅದು ವಿಡಿಯೋ ಇದ್ ತಗೊಳೋ ಹೇಳಿಲ್ಲ. ಯಾರೂ ಅಷ್ಟು ಸಮಸ್ಯೆ ತರ
ಇವಾಗೆಲ್ಲ ಎಂಗೆ ಅಂದ್ರೆ ಇದ್ರಲ್ಲಿಂದಾನೇ ವಿಡಿಯೋ ಕಾಲ್ ಮಾಡಣ ಮುಖ ನೋಡಣ ಈ ತರ ಎಲ್ಲಾ ಅನ್ಕೊಂಡ್ ಬಿಡ್ತಾರೆ, ಆ ಹೋಗಣ ಮಾತಾಡ್ಸಣ ಅಂತ ಇವಾಗ್ ಯಾರ್ ತಲೆ ನೋವ್ ಎಲ್ಲಾ ಇಲ್ಲ ಬಿಟ್ಬಿಟ್ಟಿದ್ದಾರೆ ಇವಾಗ ಎಲ್ಲ ನಮೋಳೆ
ನಾನಾ ತಂತ್ರಜ್ಞಾನದಿಂದ ತುಂಬಾ ಉಪಯೋಗ್ ಇದೆ ಆದ್ರೆ ಈ ಕುಟುಂಬ ಸಹ ಇದಕ್ ಬಂದಾಗ ಕುಟುಂಬದ್ನೆೆಲ್ಲ ದೂರ ಮಾಡ್ಬಿಡ್ತಿದೆ ಅಂದ್ರೆ ಯಾರಾದ್ರು ಇವಾಗ ನಮ್ಗೆ ನಾವೇ ತಗೊಳ್ಳಿ ನಮ್ ಅಮ್ಮಂದಿರ್ ಏನಾದ್ರು ಹೇಳ್ತಿರ್ತಾರೆ ನಾವೇ ತಂತ್ರಜ್ಞಾನದ್ ಇದ್ರಿಂದ ಒಳಗಡೆನೆ ಹೋಗ್ಬಿಟ್ಟಿರ್ತೀರಿ ಅದ್ರಲ್ಲೇ ಏನಾದ್ರು ನೋಡದು ಕ್ಕೆ ಅವ್ರು ಜಾಸ್ತಿ ನೋಡ್ಬೇಡಿ ಕಣ್ಣ್ ಮಾ ತ್ತೆ ಅಂದ್ರೂನುನು ನಾವ್ ಕೇಳೋದಿಲ್ಲ ಆದ್ರೂ ಒಳಗಡೆನೆ ಹೋಗ್ಬಿಡ್ತರಿ ನಾವು. ಅವರು ಕೂಗ್ತಿದ್ರು ನಮ್ಗೆ
ನಾವ್ ಕೇಳದೆ ಇಲ್ಲ ಯಾರ್ ಮಾತು ನಮ್ ನಾವ್ ಹೆಂಗೆ ಅಂದ್ರೆ ನೋಡ್ಕೊಂಡ್ ಇದ್ ಬಿಡ್ ತಿವಿ ನಾವು ನಾವು ನಾವೇ ಮಾಡ್ಕೊಂಡಿರ್ತೀವಿ ಏನೋ ಒಂದು.
ನಾವು ಎಷ್ಟು ಬೇಕೋ ಅಷ್ಟು ಬಳಸ್ತಿಲ್ಲ
ತುಂಬಾ ಜಾಸ್ತಿ ಬಳಸ್ತಿದೀವಿ ಎಷ್ಟ ಬೇಕು ಅದಕಿನ್ನ ಜಾಸ್ತಿ ಹ
ಹ ನಮ್ಮದ್ ನಾವೇ
ಅದ ನಿಜಾನೆ ಅದ್ರಿಂದ ಒಳ್ಳೇದು ಅ ಬಸ ಇದೆ ಇಲ್ಲ ಅಂತಾನಲ್ಲ ಅದನ್ನ ಒಳ್ಳೇದ್ನ ಜಾಸ್ತಿ ಕಟ್ಟ ಈವ್ ನೆಯಲ್ಲ ಮಾಡು ಿತಿ ಬದು ತಿ
ಕೊಂತಿರೋದು ಕಮ್ಮಿ ಆಗ್ಬಿಟ್ಟಿದೆ ಅದೇ ಕೆಟ್ಟದ್ದನ್ನ ಬೇಗ ಅಳಿಗಡ್ಸ್ಕೊಂಡ್ ಬಿಡ್ತಿದ್ದೀರಿ ನಾವು ಏನು ತಂತ್ರಜ್ಞಾನನಂತೂ ನಾವು ತುಂಬಾ ಉಪಯೋಗ ತಿರ್ತೀರಿಿಂದ ಇವು ಕೆಲ್ಸಕ್ಕೆ ಕೆಲ್ಸ ಎಲ್ಲಾ ಮಾಡ್ತಾರೆ ಅಲ್ವಾ ತಂತ
ಹಾ ಕೆಲ್ಸ ಎಲ್ಲ ಮಾಡೋ್ರ ಆದ್ರ ಅದು ತುಂಬಾ ಒಳ್ಳೇದು ಆದ್ರೆ ನಾವೇನ್ ಗೆ ಅಂದ್ರೆ ಅದನ್ನ ಬಳಸ್ಕೊಳದು ಹೆಂಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ
ಹ ಹೌದು ಹೌದು ಈ ದೊಡ್ ದೊಡ್ಡ ಭಾಗದಲ್ಲೆಲ್ಲಾ ತಂತ್ರಜ್ಞಾನ ಎಲ್ಲ ಬಳಸ್ತಾರೆ ಆಸ್ಪತ್ರೆ ಎಲ್ಲ ತಂತ್ರಜ್ಞಾನಾ ಬ್ಯಾಂಕ್ ಅಲ್ಲಿ ಎಲ್ಲಾ ಬಳಸ್ತಾರ ಆಸ್ಪತ್ರೆಯಲ್ಲ ಅಂದ್ರೂ ತಂತ್ರಜ್ಞಾನ ಬಳಸಲೇಬೇಕು ಯಾಕಂದ್ರೆ ಯ ಆ ರೋಗಿಗಳಿಗೆ ಏನ್ ಸಮಸ್ಯೆ ಆಗಿದೆ ಅಂತ ತಂತ್ರಜ್ಞಾನ ಅದಿಂದ ಯೂಸ್ ನೋಡ್ಬಿಟ್ಟು ಅ ಅದಕ್ಕೆ ಆದ ಚಿಕಿತ್ಸೆ ಸಹ ಕೊಡ್ತಾರೆ ಅಲ್ವಾ
ಅದು ನಿಜಾನೇ ಅದೇ ನಾವ್ ಹಂಗೆ ಅಂದ್ರೆ ಏನ್ ಬಳಸ್ಬೇಕು ಅದನ್ನ ಬಿಟ್ಟು ಜಾಸ್ತಿ ಅದು ಇದೆಲ್ಲ ಮಾಡ್ತಿವಿ
ಹ ಏನು ನಾವ ವಿದ್ಯಾರ್ಥಿಗಳು ಬರೀ ಬೇ ಬೇಕ ಆಗಿರೋದನ್ನೇ ನೋಡ್ಕೊಂಡು ಇರ್ತೀರಿ ಆದ್ರೆ ಏನ್ ನಡೀತಿದೆ ಪ್ರಪಂಚದಲ್ಲಿ ಎದ್ದದ್ದ ತಿಳ್ಕೊೊಳ್ಳಲ್ಲ ತಂತ್ರಜ್ಞಾನದಿಂದ ನಮ್ಗೆೇನು ತಂತ್ರಜ್ಞಾನ ಒಂದು ಮನೋರಂಜಕವಾದದ ಅಂತ ಅನ್ಕೋಬಿಟ್ಟಿರ್ತಿರಿ
ಹಂಗ್ ಹಂಗ ಅನ್ಕೊತಿದೀವಿ ಹಂಗ್ ಮಾಡ್ತಿದೀವಿ ನಾವು ಅದೆಲ್ಲಾ ಮಾಡತ್ ತಪ್ಪು ನಾವ್ ಕಲಿಬೇಕು ಜಾಸ್ತಿನೇ ಎಲ್ಲಾ ಚೆನ್ನಾಗಿರ್ಬೇಕು
ಹೌದು ಹಾಗಾಗಿ ನಾವು ತಂತ್ರಜ್ಞಾನನೆೆಲ್ಲ
ತಿಳ್ಕೊಂಬೋದು
ಅಗತ್ಯವಾಗಿರೋ ಕಡೆ ಮಾತ್ರ ತಂತ್ರಜ್ಞಾನ ಬಳಸ್ಬೇಕು ಎಲ್ಲದಕ್ಕೂ ತಂತ್ರಜ್ಞಾನ ಬಲ್ಸ್ಬರ್ದು ಸಂಭಾಷಣೆ ಮಾಡ್ಬೇಕು ಮುಖ ಪರಿ ಜಯ ಮಾಡ್ಕೊಬೇಕು ನೀವು ಕಮ್ಮಿ
ನಾನು ಇವಾಗಿಂದ ಕಮ್ಮಿ ಕಮ್ಮಿ ಬಳ್ಸೋಕ್ ಪ್ರಯತ್ನ ಮಾಡ್ತೀನಿ ಜಾಸ್ತಿ ಬೆಳ್ಸಕ್ ಹೋಗಲ್ಲ ಸುಮ್ಮನೆ ಏನಾದ್ರರು ಅವಶ್ಯಕತೆ ಇದ್ರೆನ ಮಾಡ್ತೀನಿ ಇಲ್ಲ ಅಂದ್ರೆ ಇವಗಿಂದ ಮಾಡಲ್ಲ
ಜಾಸ್ತಿ
ಹಾ ಇವಾಗಿಂದ ನಾನು ಕಮ್ಮಿ ಬಾಲಸ್ಥಿನೀ ಜಾಸ್ತಿ ಒಳ್ಳಿ ಸ್ವಲ್ಪ ಏನಾದ್ ಮುಖಪ ಚೆ ಮಾಡಕದು ಕರ ನೀವು ಹಂಗೆ ಮಾಡಿ ಸರಿ